ಏನಿಲ್ಲಾ ಸಮಾಚಾರ.
ಮತ್ತೇನಾದ್ದ್ರು ಪ್ರಾಪರ್ಟೀಸ್ ನೋಡ್ತಾ ಇದ್ನಪ್ಪಾ ಯಾವ್ದು ಚನ್ನ ಪ್ರಾಪರ್ಟೀಸ್ ಬ್ರೊ ಲ್ಸ್
ಏನ್ ಪ್ರಾಪರ್ಟಿಸ್.
ಹೋಟೆಲ್ಸ್, ಹೋಟೆಲ್ಸ್
ಹೋಟಲ್ಸ್ ಹಡು
ಹಾ, ತೆಆಗೋದ್ ಬೇಡ್ವಾ ಏನ್ ಮಲ್ಕೊಂತೀಯ ನೀನು. ಹ್ಮ್ ಹೋಮ ಸ್ಟೇ ಎಲ್ಲಾ ಮಾಡಿದಾರೋ ಮಾರಾಯ ಇವ್ರು.
ಹೋಮ್ ಸ್ಟೇ ಗೀಮ್ ಸ್ಟೇ ಯಾವದಾದ್ರು ಸರಿ ಒಟ್ನಲ್ಲಿ ಬಜೆಟ್ ಕಮ್ಮಿ ಇರ್ಬೇಕಷ್ಟೇ.
ಹ್ಮ್ ಆಮೇಲ್ ನಾನು ಫುಲ್ ನೀಟ್ಟಾಗಿ ರೆಡಿ ಮಾಡ್ತೀನಿ. ರೆಡಿ ಮಾಡ್ಬಿಟ್ಟು, ಎಷ್ಟ ಎಕ್ಸಿಮೀಷನ್ ಹೇಳ್ತೀನಿ ಎರಡು ಎರಡೂವರೆ ಸಾವರ್ ಕಣ್ಣೋ ಐನೂರು ರೂಪಾಯಿ ಎಕ್ಸ್ಟ್ರಾ ಫಾರ್, ಯುವರ್ ಎಮರ್ಜೆನ್ಸಿ ಪರ್ಪಸಸ್ ಹಾ, ಎಮರ್ಜೆನ್ಸಿ ಮತ್ತೆ ಎಮರ್ಜೆನ್ಸಿಗೆ ಇಟ್ಕೊಳ್ಳೇಬೇಕಲ್ಲ. ಹ್ಮ್ ಅದಿಕ್ಕೆ ಇಡಣ ಅಂತ ಹೋಗಣ ಅಥಲ್ಗೆ ಮಳಳ್ಳಿ. ಪಾಲ್ಸ್ ಬೆಟ್ಟೆ ಬೆಟ್ಟೆ ಕಟ್ಟೋ ನಡಿತೇಯ ನೀನು.
ಹ್ಮ,
ಬೆಟ್ಟೆ ಕೋಟೆ ಕೋಟೆ ಬೆಟ್ಟ ಸ್ವಾರಿ ಕೋಟೆ ಬೆಟ್ಟ ಕೋಟೆ ಬೆಟ್ಟ. ಸಕ್ಕತ್ತಾಗಿದೆ ಅದು ಮಸ್ತ್ ಪ್ಲೇಸ್.
ಕೋಟೆ ಬೆಟ್ಟ ಅವತ್ತು ಪವನರು ಹೋಗಿದ್ರ ಅತ್ತಾನೇ.
ಎ ಅವ್ರ್ ಎಲ್ಲಿ ಹೋಗ್ವಾರ್ ಲೆ ಕೋಟೆ ಬಿಟ್ಟೆಗೆ.
ಸಣ್ಣ ಪವನ್ ಎಲ್ಲಾ ದೊಡ್ಬ ಬಿಟ್ಟಾ ತ ದೊಡ್ಡ ಪವನು.
ದೊಡ್ ದೊಡ್ ಪವನ್ ಹೋಗಿದ ಸಕಲೇಶಪುರ ಕಣೋ ಕೋಟೆಪಟ್ಟೆಗಲ್ಲ.
ಸರಿ, ಸರಿ
ಕೋ ಕೋಟೆ ಬೆಟ್ಟ ಏನ್ ಸಗದಾಗಿದೆ ಗೊತ್ತಾ.
ಹ್ಮ್.
ಏ ನಾವ್ ಅಲ್ಲಿಗಿ ಹೋಗಿದ್ದಾಗ,
ಹ್ಮ್,
ಅಲ್ಲಿ ಇವ್ರು ಸಿಕ್ತಿದ್ರು ಯಾರ ಪಾಳಿ ಆರ್ಮಿ ಆಫೀಸರ್ಸ,
ಈ ದರ್ಸಗಿ ಮಾಡಕ್ ಏನು ಕೆಲ್ಸಿಲ್ವ ಅಂತ.
ಯಾಕೆ,
ಹಾ,
ದರ್ಸಗ ಮಾಡಕ ಏನ್ ಕೆಲ್ಸ ಇಲ್ವಾ ಅಂತ
ಏನ್
ಅಲ್ಲ ಡೈಲಾಗ್ ತಗೋದು ವಾಟ್ಸಪ್ಗ ಅಲ್ಲಿ ಗ್ರೂಪ್ ಹಾಕನಲ್ಲ ತಗೋದು.
ಬಾಯಿಗೆ ಬಂತು
ಹ್ಮ್
ಏನ್ ಒಳ್ಳೆ ಚಿಕ್ಕಕ್ಲೆ ಮಾಡ್ದಂಗ ಮಾಡ್ತಾನಪ್ಪ ಹ್ಮ್ ಎಲೆ ಪವನ್ ಫೋನ್ ಮಾಡ್ತೀನಿ ಅಂತ ನನ್ ಮಗ ಫೋನ್ ಮಾಡಲಿ ಇನ್ನ
ಎ
ನಿಂದು ವಾಶ್ ಬ್ರೇಕಕ್ ಆಯ್ತದ ಕಣ್ಲ
ಇದ
ಹ್ಮ್ ಈಗ್ ಕೇಳಸದ
ಹ್ಮ್ ಅ
ಹಾ
ಬಹಲು ತಗಕಗಿತ
ಹ್ಮ್ ಸರಿ ಮತ್ತೆ ಯಾರ ಮಾಡ ಇವತ್ತು ಫೋನ್ ಮಾಡ್ತೀನಿ ಅಂದ್ರೆ ಎಲ್ಲೇ ಪತಕಲ್ಲ
ಹ ನಾನು ನನಗೂ ಫೋನ್ ಮಾಡ್ತೀನಿ ನಪ್ಪ ಆಮೇಲೆ ನಂದು ಓದ್ಬೇಕು ಹಂಗೆ ಹಗೆ ಅಂತ
ಅನ್ನಾ
ಹ್ಮ್ ಓದ್ಬೇಕಂತಪ್ಪ ಅವನು ನ ಹ ಮತ
ಹ್ಮ್ ಸರಿಮ್ಮ ಹಾ
ಹಲೋ
ಕೇಳಸ್ತಿಲ್ವಾ
ಒಂದ್ ನಿಮಷ ಒಂದ್ ನಿಮಿಷ ಕೇಳಿಸ್ತಲಾ ಹಂಗ್ಯರು ಈ ಕೇಳಸ್ತಯ್ತಾ
ಹ್ಮ್
ಹ್ಮ್ ಅವನೇ ಅವನೇ ಮಾಡ್ತಾಕಲ್ಲ
ಮಾಡ್ಬೇ ಎತ್ ಬೇಡ ಎತ್ ಬೇಡ ಎ
ನನ್ಕತ್ತಾನ ಹ ನಾನ ಅವಾಗ್ ಅವಾಗ್ಲ ಹಿಂದ ಹೇಳಕತಿ ನನಗೆ ಕಾಲ್ ಮಾಡ್ಲಾ ಕಾಲ್ ಮಾಡ್ಲಾ ಅಂತ ಹ ಅವನು ಅವ ಊತು ಮಾತಾಡ್ಬೇಕು
ಹ್ಮ್ ಹ್ಮ್
ಹಾರ್ಟ್ ಅಟ್ಯಾಕ್ ಜೊತೆ ಮಾತಾಡ್ಬೇಕು
ಹ್ಮ್
ಹ್ಮ್ ಅಂದ ಆಯ್ತಡಪ್ಪ ಕಟ್ ಮಾಡಪ್ಪಾ ಅಂತೇಳ ಕಟ್ ಮಾಡ್ದ ಬಿವಿ ಹಕ್ ಸಾಯಲ್ಲಾದ್ರು ಅಂತ ಮೂರೇ ನಿಮ್ ಶೇತನಾ ಮಾ ಧಡಗ್
ಹ್ಮ ಆವತ್ತು ಐನೂರು ರೂಪಾಯಿ ಕಟ್ಟನಲ್ಲ
ಹ ಹಿ ಹಿ ಈ ಈ ನಿ ತಾವಮ ಮೋಕ್ಷಿತ ಮೋಕ್ಷಿತ ಇಲ್ವಾ
ಅವ್ಳ ಅವ್ಳ ಅವಳಗ್ ಅಳಿಸಬಿಟ್ಟು ಇವತ್ತು ಕಣ್ಣಿ ಅಳ್ಬೇಕು ಒಳ್ಳಷ್ಟೇಜಕ್ ಹೋಗಾವಳಿ ಇವತ್ತು ಫಿಕ್ಸ್ ಮನ್ಗಳ ಗತ್ತಿದ್ರ ಗತ್ತಿರ್ತ
ಹ ಹಂಡ್ರೆಡ್ ಪರ್ಸೆಂಟ್
ಹ್ಮ್
ಹ್ಮ್
ನಂದೇನ್ಲ್ಲಲ್ಲ ರಿಕರಿ ಆಯ್ತ ಕಪ ಐನೂರು ಅಲ್ ಪುನಃ ಇಲ್ ಬಂದ್ ರಿಕವರ್ ಆಯ್ತು
ಹ್ಮ್
ದುಡ್ಡು ಹೆಂಗಗದ್ ಗೊತ್ತಾ ಈಗ ದುಡ್ಡು ಹೆಂಗಂದ್ರೆ
ಹ್ಮ್ ಬರುತ್ತಗ ಏನ್ ಮಾಡ್ತಿ
ಹ್ಮ್
ಬಂತ್ ಬರುತ್ ಬಂತಲ್ಲಾ ನಿಂಗ್ ಅದಕ್ ಖುಷಿಪಡೊ
ಹ್ಮ್
ಹ್ಮ್ ನಮ್ದ ಏನು ಬರ್ಲಿಲ್ಲ ನೋಡಪ್ಪ ಇನ್ನು ಪೇಮೆಂಟ್ ಯಾವಾಗ್ ಬರುತ್ತಿದು
ಮೂರು ದಿವಸ
ಹ್ಮ್ ಹ್ಮ್ ನಿನಿಗ್ ಎಷ್ಟ್ ದಿನಕ್ಕ ಬಂದಿತ್ತು
ತ್ರೀ ಟು ಡೇಸ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಇವನೇನೋ ಅಂತಿದ್ದ ಇವತ್ದು ಇವತ್ತೇ ಬಂದ್ಬುಡುತ್ತೆ ಅವಾಗ್ ಬರುತ್ತೆ ಇವಾಗ ಬರುತ್ತೆ ಅಂತ
ಇಟ್ಟು ಬತದೆ ಇಟ್ಟು
ಅವನು ಹಂಗೆ ಅನಪ್ಪ ನಾಳೆ ಒಳಗೆ ಬರುತ್ತೆ ಪವನ್ ಅಂತ
ಹಂಗಂದಿರ್ ನಂದ್ ಬರ್ಬೇಕಿತ್ತಪ್ಪ
ಬರ್ಬೆಕಗಿತ್ತು
ಯಾಕ್ ಬಂದಿಲ್ಲ
ಹ್ಮ ಮತ್ತೇನ್ ಇಲ್ಲಪ್ಪಾ ಹೆಂಗವ್ನ ನಮ್ ಸುದೀಪಾ ಓದ್ತಾವ್ನ ಓದ್ತೋವ್ನಾ ಸುದೀಪು
ಹ್ಮ್ ಡೀಫ್ ಸ್ಟಡಿಲ್ಲಾ
ನಾನು ಕ್ವಶನ್ ಪೇಪರ್ ಡೌಂಲೋಡ್ ಮಾಡ್ತ ಇದಿನಿ ಯಾಕೆ ಸಪಲ್ ಬರ್ತಾನಂತ
ಹ್ಮ
ಟಾಪಲ್ಲ್ ಬರ್ತ
ಹಾ ಟಾಫಾಲ್ ಬಂದಂಗೆ
ಬರ್ಲಿ ಬರ್ಲಿ ಬರ್ಲಿ ಬಿಡೊ ಹೊದ್ರೆ ಹೊಗ್ಲಿ ಹಾ ಸಿಕ್ತು ಮರಯ ಡಿಸೆಂಬರ್ ಜನವರಿ ಡಿಸೆಂಬರ್ ಜನವರಿಲ್ಲಿ ಬರೋದು ಕ್ವಶನ್ ಪೇಪರು ಎ ಬಿ ಸಿ ಎ ಬಿ ಸಿ
ಯಾರ್ಲಾ ಚಂದನಾ ಆರು ಇನ್ನೂರೂಪಾಯಿ ಹಾಕವ್ನೆ
ನೂರೂಪಾಯ್ ನನೆ ಕಣೊ
ಹಾ
ನಾನೆ ಹಾಕಿದ್ದು ಮಿಸ್ಸಗ್ ಬಂತು ಅದು ಅಂದ್ರೆ ನಾನು ನನ್ ನಂಬರ್ ಪೇಸ್ಟ್ ಮಾಡಕೊಗಿ ರೀಸೆಂಟ್ ಅಲ್ಲಿ ನಿನ್ ನಂಬರ್ ಪೇಸ್ಟ್ ಇತ್ತ ಚಂದನ್ ಅಂತ ಇದನ್ ಫ್ರೆಂಡು ನಿನ್ ನಂಬರ್ ಪೇೇಶ್ ಮಾಡ್ಬಿಟ್ಟಿನಿ ಥೂ ವಾಟ್ಸಪ್
ಓ ಏನ್
ಹ ನೀಟಾಗ್ ಮಾತಾಡ
ಅಲ್ಲಾ ಏನ್ ನಂಬಿಸ್ತಿದಿಯ ಅಂತ ನಂಗೆ ಹೂ ಮೂಡಿಸಕ್ ಬತ್ತಿದಿಯಲ್ಲ ನೀನು
ಮತ್ತೆ
ಅಲ್ಲಾ ನಂಗೆ ಹೂ ಮೂಡಿಸಕ್ ಬತ್ತಿದಿ
ಹ್ಮ್
ಹಾ
ಇದ್ರಲ್ಲಿ ನೋಡ್ ಕ್ವಶನ್ಸು ಕ್ವಶನ್ಸ್ ರಿಪೀಟೆಡ್ ಮಾಡಿಲ್ ಒನ್ ಅಲ್ಲಿ ಎಂ ಸೆಲ್ಲು ಪ್ಲಾಂಟ್ ಸೆಲ್ಲು ಅನಿಮಲ್ಸೆಲ್ಲು ಕೇಳು
ಯಾವತ್ ಹಾಕಿದಿಲ್ಲ
ಹ ನಾನು ಇವತ್ತು ಸಂಜೆ ಹಾಕಿದ್ದೆ ಅಲ್ಲ ಈಗ ಕಾರ್ಯ ಕಾರ್ಯ ಹ್ಯಾಪು
ಅದ್ ಬಂದಿದ್ದು ಅಕ್ಟೋಬರ್ಲಿ ಜನವರಿ ಫೆಬ್ರವರಿ ಮಾರ್ಚ್ ಅಕ್ಟೋಬರ್ ಇಪ್ಪತ್ ಮೂರ್ ಎರಡ್ ಸಾವಿರದ ಇಪ್ಪತ್ತ್ ಮೂೂರು ಹನ್ನೊಂದು ಗಂಟಲ್ಲ ಹಾಕಿರೋದು ಅದನ್ನ ಈಗ್ ನೋಡಿದ್ರ ಅದಕ್ಕ
ಬಾಯಿಗೆ ಬಂದಿತ್ತುು ಮಗ
ನಿವಾಗ ನಡೀದ್ದ ನನ್
ಬೇಡಂತ ನಾನು ಸನ್ನಿದ್ದನನೆ
ಒಳ್ಳೇದಾಗಲಿ ಒಳ್ಳೇದಾಗಲಿ
ಎಷ್ಟಸ್ಕೊಂಡ್ರ ನ ಬ್ಯಾಗ್ ಓ ಸ್ಟೂಡೆಂಟ್ ಆಫರ್ ಬರರೆ
ಹಾ
ಓಹ ಇದ್ರಲ್ಲಿ ಸ್ಟೂಡೆಂಟ್ ಆಫರ್ ಐತೆ ಅನ್ಕಣೆ ನಾನು ಹೋಟೆಲ್ ಬುಕ್ಕಿಂಗ್ಲ್
ಇಲ್ಲ ಇಲ್ಲ ಇಲ್ಲ
ಹ್ಮ್ ಅ್ ಏನ್ ಹೇಳ್ತಿದ್ದೆ ಕ್ವಶನ್ ಪೇಪರ್ ಅಲ್ಲಿ ಪ್ರಶ್ನೆ ಮಾಡೋದ್ರಲ್ಲಿ ಸೆಲ್ ಬಗ್ಗೆ ಹ ಸೆಲ್ಲೋ ಎಲ್ಲ ಪ್ಲಾಟ್ಸ್ ಎಲ್ಲೋ ಅನಿಮಲ್ಸ್
ಓ ಅದ್ದೇ ಸೆಲ್ಲು ಅನಿಮಲ್ ಬೆಲ್ಲ ಪ್ಯಾಂಟ್ ಸೆಲ್ಲು ಫೋಟೋ ಸಿಂಥಸಿಸು ಆ ಸಿಂಥಸಿಸಸು ಅಷ್ಟ್ ಬಿುಟ್ರಿ ನೀಏನುೂ ಗೊತ್ತಿಲ್ಲ
ಅದಮೇಲೆ ಹಾರ್ಮೋನ್ಸ್ ಹಾರ್ಮೋನ್ಸ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಓಕೆನಾ ಹಾರ್ಮೋನ್ಸ್ ಎಲ್ಲದ್ರಲ್ಲೂ ಕೇಳವ್ರೆ ಹ್ಮ್ ಮಾಡಟ ಡಿ ಎನ್ ಎ ಡಿ ಎನ್ ಎ ವ್ಯಾಕ್ಸಿನ್ ಫಾರ್ ರೇಬೀಸು ಅಥವಾ ಬರ ಡಿ ಎನ್ ಎ
ಇನ್ನೊಂದು ಹಾರ್ಟ್ ಲಂಗ್ಸ ಕಿಡ್ನಿ ಮೂರಲ್ಲಾದ್ರರು ಒಂದು ಡೈ ಗ್ರಾಮ್ ಕೊಟ್ಟೆ ಕೊಡ್ತಾರೆ
ನಾಮೂರು ಬಿಡಿಸ್ತನಿ
ಹಾರ್ಟ್ ಲಂಗ್ಸ್ ಕಿಡ್ನಿ ಮೂರ್ ಡಯಾಗ್ರಾಮ್ ಅಲ್ಲಿ ಅದ್ರೊಂದಂದು ಕೊಟ್ಟೆ ಕೊಡ್ತಾರ ಅಂತೀನಿ
ಎಷ್ಟ ಟೈಮ್ ಮಾಡರ ಅದು
ಹ್ಮ್ ಹ್ಮ್ ಆ
ಎಷ್ಟನ ಮಾಡಿಲ್ಲ ಅಂತ ಕೇಳ್ತಿರೋದ್ ನಿನ್ನ
ಆದ್ ಗೊತ್ತಿಲ್ಲ
ಹ್ಮ್ ನಮ ನೋಡ್ತಾ ನಂಗಗೆ ಸಿಕ್ಕಿಲ್ಲಪ್ಪ ರೈಟೈಸ್ ಆಟ್ ನೋಟನಪ್ಪ ಇ ಲೋಟಸ್ ಲೀಫ್ ಅಂದ್ರ ನ್ಲಾ ಲೋಟಸ್ ಲೀಫ ಎಫೆಕ್ಟ್ ಶಾರ್ ಶಾರ್ಪ ಸ್ಕನ್ ಎಫೆಕ್ಟ್
ತ್ರೀ ಮಂತ್ಸ್
ಇವೆ ಎರಡನಾ ಫೋಟೋವಾಟಿಕ್ ಸೆಲ್ಸ್ ಬಯೋನಕ್ ಲೀಫ್ಯ ಬಯೋನಕ್ ಪ್ಲೀಸ್ ಕೇಳಿದಿನ್ಲ್ ಮೊನ್ನೆ ತನ ಬರ್ದಿದೆ ನ ಅದನ್ನ ಇಜನ್ ಅಪ್ಲಿಕೇಶನ್ಸ್ ಜಿ ಪಿ ಎಸ್ ಜಿ ಪೇಸ್ ಟೆಕ್ನಾಲಜಿ ಮತ್ತೆ ಸರ್ವೆ ಅವೆರಡರ ಬಗ್ಗೆ ಕಲಬೇಕು
ಹಾ
ಕೆ ಏನ್ ಕೊಡ್ತಿದಿ ಪಕ್ಕ ಫೋನಲ್ಲಿ ಏನೋ ಮಾಡಕ್
ಹಓನ್ ನನ್ ಏನ್ ಮಾಡ್ತಾನೆ ಇಲ್ಲ ನನ್ ಮೇಲೆ ನಂಬಿಕೆ ಇಲ್ವಾ
ಅಲ್ಲ ನೀನ್ ಕಾಲ್ ಮಾಡಿದಾಗ ಮ್ಯ ಮಾತಾಡ್ಲಿಲ್ವಾ
ಅಲ್ಲಾ ನನ್ನ ಮೇಲೆ ನಿಂಗ್ ನಂಬಿಕೆ ಇಲ್ವಾ
ಎಲ್ಲ ಮಾತಾಡುವ ಮತ್ತೆ ನೀ ಹತ್ ನಿಮಿಷ ಮೇಲೆ ಕೇಳಲಿ ಹತ್ ಏ ಕೇಳಲ್ಲಿ ಹ್ಮ್ ಹ್ಮ್ ಹತ್ ನಿಮಿಷ ಮೇಲೆ ಇದ್ರಲ್ಲಿ ಮಾತಾಡಕ್ ಆಗಲ್ಲ ಆಟೋಮೆಟಿಕ್ ಆಗ ಕಟ್ಟಾಗುತ್ತೆ ಗೊತ್ತಾ
ಇಲ್ಲ ಹತ್ತು ನಿಮಿಷಂದ ಮೇಲೂ ಮಾತಾಡ್ಬೋದ್ ಮಲ ಅಲ್ಲೇ
ನೋಡ್ದಾ ನೋಡೋಣ
ಹೂಡಂಬಾ
ಹ ಆಟೋಮೆಟಿಕ್ ಕಟ್ ಆಗುತ್ತೆ ಇದು ಏಳ್ನೂರು ಸೆಕೆಂಡ್ಸ್ ಆದ ತಕ್ಷಣ
ಚಾಲೆಜಾ ಇಲ್ಲ ಅಂತ
ಚಾಲೆಂಜ ಕದಾ
ಹ್ಮ
ಚಾಲೆಂಜ್ ಕಲ ಹ್ಮ್ ಸೋತ್ರಗೆ ಇದ್ರೆ ದುಡ್ಡು ನೀಿನೇ ಕೊಡದು
ಅಲ್ಲಾ ಆಗಿದ್ದಾಗ್ಲಿ ಈಗ ಚೆಕ್ ಮಾಡ ಮಾಡಲೇಬೇಕು
ಮಾಡಣಣ ಮಕ್ಸಿಮಮ್ ಮ್ಯಾಕ್ಸಿಮಮ್ ಅಂದ್ರೆ ಹದಿ್ಮೂರು ನಿಮಿಷ ಅಷ್ಟೇ
ಅದುಮೇಲೆ ಆಟೋಮೇಟಿ ಕ
ಹಾ ಆಟೋಮೆಟಕ್ ಕಟ ಆಗುತ್ತ
ನಿಂಗ ಯಾರ ಹೇಳಿದ
ನಾನ ಹಾಗೆ ದರ್ಶನ ಜತ್ ಮಾಡಿದ್ದನಾ
ಹ್ಮ್
ಹಾ ಆಟೋಮ್ಯಾಟಿಕ್ ಕಟ್ ಆಗುತ್ತತ್ತ
ಹಾ
ಮಾಡಲ್ಲಕಣ್ಣ
ಸರಿ ನಮ್ಗೆ ನಮ್ಗೂ ಇನ್ನುೂ ಒಳ್ಳೇದು ತಾನೆ ಅದಕ್ಕೆ ಯಾಕೆ
ಹ್ಮ್ ಹ್ಮ್
ಮಾಡ ನೀರು ಒಂದು್ ಕಾಲ್ ಬರ್ತ ಆ
ಯಾರ್ದು ಕಾಯಲಪ್ಪ ಹುಡುಗತೆ
ಹಾ ನಿಂಗೆ ಮಾಡ್ತೀನಲ್ಲ ಈಗ
ಹ್ಮ್
ನೀನ್